ಹಲೋ
ಕೇಳುತ್ತಿಲ್ಲಪ್ಪ
ಕೇಳತ್ ನೋಡಪ್ಪಾ ನಿನು ಆರಾಮ
ಆರಾಮ್ ಪ ನೀ ಆರಾಮ
ನಾನ್ ಅರ ನೋಡಪ ಏನಲ್ಲಾ ಗದ್ದಿ ಮೋಟ್ರ ಮೋಟ್ರ ಕುೂಡ್ಸಕ್ ಬಂದವಳಿ ದಂಡಿಗೆ
ಮೋಟ್ರ ಕೂಡ್ಸಕ ಹೋಗಿದೆ
ಹ್ಮ್ ಮೋಟರ್ ಕೊಡ್ಸಕ್ ಬಂದ್ ಮೈತ್ ನಳೆ ಪಟ್ಲಿಂಗುಡಕು ನೀರ್ ಹಾತ್ಬೇಕಕ್ಲ್ಲಾ ಮೋಟರ್ ಕೊಡ್ಸಕ್ ಬಂದ್ನೋಡಪ
ಹ್ಮ್ ಹ್ಮ ವಜ್ಜಿ ಆದ ಯಪ ನಿಂದ
ಏನಾಗ್ಯಾದಪ ಗದ್ದೆ ಮಾಡಿಲಿ ವರ್ಷ ನೀನ
ಯ ಎಲ್ಲ ಪುಟ್ಟನ ಎಲ್ಲ
ಯಾಕ
ಯ ಬಟ್ ಈ ಕಡೆ ಬಾಧಬಟ್ಟೆನಾ ಯ ಕಡೆ ಮೈಸೂರ ಕಡೆ ಬಂದ್ಬಿವ್ನವು
ಹೌದಾ
ಹ್ಮ್ ಇಲ್ಲ ಕೆಲ್ಸ ಸಿಗ್ತ ಚಲ
ಹ ಹಾ
ಹ್ಮ್ ಇಲ್ಲೇ ಒಂದ್ ತೋಟ ಅದ ತೋಟ ನೋಡ್ಕೊಂಡಿರದ ಅದ ಊಟ ಗಿಟಾ ಎಲ್ಲ ಅವ್ರ ಕಡೆಗೆ ರೋಮ್ ಆದ ಒಂದು
ಹೌದಣ ನಮ್ದೇ ಅನಪ ಅಲ್ಲಿಮ್ ಬೆಂಗ್ಳೂರ್ ಸಟ್ಟ ಟಲ್ಲ ಬೆಂಗ್ಳೂರ್ ಬುಟ್ಸು ಹೊಲ ಮನಿ ಆಯತು ಅಡೆ ಕಿರಿಕಿರಿ ಹಾಕು
ಹ್ಮ್ ಇಲ್ಲ ಆಯ್ತ ಇಲ್ಲಿ ಇಪ್ಪತ್ತು ಸಾವಿರ ಕೊಡ್ತೇನ ಅಂತ ಅಂದಾನ
ಹೌದಾ
ಹ್ಮ್ ಮತ್ತೆ ಪೂರಾ ಎಲ್ಲ ನೋಡ್ಕಂನತ್ತಿರ್ಬೇಕಾಲ ಆಕಡೆ ಪೂರಾ
ಹೌದ ಹೌದ್ಮತಿ ಎಲ್ಲ ತೋಟನ್ನಕಲ್ಲ ನೋಡ್ಕೋಬೇಕಲ್ಪ
ಊಟ ಗಿಟಾ ಎಲ್ಲ ಅವ ರೆಡಿ ಆದಲ್ಲ ಮತ್ತೆ ನಮ್ದೇನ್ ಖರ್ಚು ಹೋಗದ ಅಲ್ಲಿ
ಹೌದೌದು
ಮತ್ತೆ ಐತಿ ಏಪತುಸಾವಿರ ಅಂದ್ರೆ ಇಪಾತುಸಾವಿರ ಇಪಾತುಸಾವಿರ ಬರ್ತಾವಲ್ಲಾ ಅದ್ರಾಗ ಏನು ಓ್ತಾವ ಕರ್ತ
ಹೌದು ಊಟಲ್ಲಿ ಅವ್ರ ಕಡೆಗೆ ಆದ ಅಂದ್ರೆ ಏನು ಆಗಲ್ಲ ಬೂಡ ಗಿಟಾಕ್ ಬರುತ್ತೆ
ಮತ್ ಅದ್ರ ಸಲಾಗ ಇಲ್ಲಿ ಚೊಲೋ ಅದಂತಂದ್ರ ಅದ್ರ ಬೇರೆ ಗದ್ದೆ ಮಾಡಿದೆ ಲಾಸ್ ಆಯ್ತು ನಂಗ
ಹೌದನಾ
ಮತ್ತೆ ನಿಂಗೆ ಗೊತ್ತಲ್ಲ ಅದು ಏನು ಬಿಳಲಿಲ್ಲ ಒಂದ ಅಂತ್ರ ಪೂರ ಹದಾಗ ಬೇರೆ ಮಾಡಿದಲ್ಲಿ ವಜ್ಜ್ ಇಲ್ಲ ವಜ್ಜಿ ಮಳೆ ಆಯ್ತು
ಹೌದ್ ಹೌದು್ ರಾಶಿ ಬಂದಾಗ ಮಳೆ ಬರ್ತಲ್ಲಪ್ಪಾ ನನ್ ಅಚ್ಚ ಎಲಸ್ ಕಡಕ್ ಆಗಿರ್ತವ
ಅದು ಬೇರೆ ನಾನ್ಗೆ ಏನ್ ಗ ಮ ರಾಶಿ ಮಾಡೋ ಟೈಮಗೆ ಒಜ್ಜ ಮಳೆ ಐತ್ಕ್ ನನ್ ಕಡೆಗೆ
ಹೌದೌದೌದು
ಎಲ್ಲಿ ಐದ್ ಎಕರೆ ಸಾತನಾಸ್ ಆಯ್ತು ನನಗೆ
ಏ ನಂಬ್ದ ನಂಗ ಆಲ್ಪ ಈಕ ಮೂ ಕಟ್ಟಸ್ತ ನಾವ ಈ ಹಚ್ಚ ಹಸ ಸಸಿಮಿಡ್ ಬಂದ ಈಗ ಪಟ್ಲಿಂಗ ಕೊಡ್ದ ರಾಜ್ಯ ಹಸ
ನಾನ್ ಯಾವಾಗ ನೀನ್ ನಿನ್ ಜೊತೆಗೆ ಹಚ್ಚಿಲ್ದಿಲ್ಲ ನಾನ್
ಹೌದು ಒದ ನಮ ಕಡೆಗ್ ಮಳೆ ಇದ್ದಲ್ಲ ನಿಮ್ ಕಡೆಗ್ ಮಳೆ ಇತ್ತು ಅಷ್ಟೆ.
ಮತ್ತೆ ಎಲ್ಲು ಮಳೆ ಆಯ್ತು ಕೆಲಸ ಅದು ಎಲ್ಲ.
ಹೌದೌದು ಇರ್ಲಿ ಮತ್ತ ಮಾಡ್ತ್ವ ಆಯತ ಅಂದ್ರ ಸಂಗ ಪಂದಶಂಗ ದ ತಗಸ ಬೆಂಗ್ಲೋರು ಸಾಟಕ ಇಕ್ಕ ನಾವು ವಿದ್ಯಾವಾಲನೆ ಮಾಡ್ಕೊಂಡೊಂಡ ಏನು ನೋಡೋಕ್ಕಿಲ್ಲ
ಅದಕ್ಕೆ ಗದ್ದೆ ಬಿಟ್ಟಿನಿ ಅಲ್ಲಿ ಹೊಲಾ ಅದ ಹೊಲ ಅವರು ಮಾಡ್ಕಕ್ ಹತ್ತಾರ ಹ್ಮ ಅವ್ರ ನಮ್ಮ ಮಾವನವ್ರ ಯಾರಲ್ಲ ಅಲ್ಲಿ
ಹೌದು ಹೌದು
ಅವ್ರಿಗೆ ಬುಟ್ಟಿನ ಕಡೆ ಅವರ ಮಾಡ್ಕೊಂತಾರ ಅಷ್ಟೇ ಎಷ್ಟು ಕೊಡ್ತಾರ
ಹ್ಮ್ ಹ್ಮ್
ಮತ್ತೆ ಎಲ್ಲಿ ನನ್ಗೆ ಆಯ್ತು ಅದು ಸಟ್ಕ ಅದುದು ಆಯ್ತು ಪೂರಾ. ಮತ್ತ ಅಂತಪರಿ ಎಲ್ಲಿ ಲಾಸ್ ಆದ್ರೆ ಏನ್ ಮಾಡಮ ಹೇಳು.
ಹೌದೌದ್ ಹಂಗೆ ಆಗಿಬಿಡ್ತಾ ಮತ್ತೆ ಏನ್ ಮಾಡ್ತ ನಮಗಂತ. ಬೆಂಗ್ಗಳೂರು ಸೆಟ್ ಆಗಲ್ಲ ಸುಮ್ಮ್ ಏದಕ್ಕೋ ಮಕ್ಕಡೆ ಅಂದಗೆಸ. ಸ್ ಎಲ್ಲಿ ಏ ನೋಡಪ್ಪ.
ಆಯ್ತು ಬಾಳತ್ ನೋಡ್ ಮಾಡ್ಕಂತ ಅವ್ರ ಇಬ್ರ ಇದ್ರೆ ನೀ ಏನ ಮಾಡಣ.
ಹಾ ಹೌದೌದು.
ಹ್ಮ್ ನಡತದ ನಿಮ್ಮೊಬ್ರ ಮಾಡ್ಕಂತ. ತೋತ್ರಲ್ಲ ನ ಕಾಡೆ ಯಾರಲ್ಲ ಒಬ
ಇ ಯಾರಾರ ಹೋಗ ಹ್ಮ್ ಹೌದ್ ಪಾ.
ಹೌದೌದು ಒಬ್ಬಾಕೆ ಇದೆ ಮತ್ತ ಮಾಡ್ದನ ಆಗಲ್ಲ ಏನ್ ಮಾಡ್ದ ಆ ಮತ್ತ ಅದಕ್ಕೆ ಬೆಂಗ್ಳೂರು ಮೈ. ರಗಿದೆ ನೀಗ.
ಹ್ಮ್ ಇಲ್ಲ ಮೈಸೂರಾಗಿಇದೀನಿ ನಾ.
ಆಯ್ತಾ ಆಯ್ತ ಸೆಟ್ ಅದೀಯಾಲಾ.
ಹ್ಮ್ ಸೆಟ್ ಆ ಇಲ್ಲಿ ಬಂದು ನ ಎರಡು ಎರಡು ತಿಂಗಗಳ ಮ್ಯಾಗ ಆಯ್ತಲ್ಲ.
ಹೌದೆನ್.
ಹ್ಮ್. ಆಯ್ತು ಈ ಕಡೆ ಇವಾಗ ಎಲ್ಲಿ ಬರಲ್ಲ ಮತ್ತೆ ನಾನು ಆ ಕಡೆ ಯಾವಾಗಾನೂ ಬಂದು ಹೋಗ್ಬೇಕು ಅಷ್ಟೇ.
ಹೌದಾ.
ಹ್ಮ ಹ್ಮ.
ಆಯ್ತಾಯಯ್ತು ಅದಪ್ಪಾ ನಾನ್ ನಾಳೆ ಪಟ್ಲಿಂಗ ಬಿಡ್ಬೇಕು ನೀರು ಬಿಟ್ಟಿದ್ದಲ್ ಗದ್ದೆಗೆ.
ಹ್ಮ್ ಹ್ಮ್.
ಅದಕ್ಕೆ ಮೋಟ್ರ ಕಡ್ಸಕಂತ ಬಂದ ನೋಡ್ಬೇಕ ಕಡೆ ಅಲ್ಲ ಹೊಳಿಗೆ ಹೊಳೆ ದಂಡಿಗೆ ಬಂದಿವವಿ ಕೂಡ್ಸಿ.
ಹಾ.
ಅ ಬೇರೆ ಪಿಟ್ಟಿಂಗ್ ಮಾಡಕತ್ತಾರ ಕರೆಕ್ಟ್ ಫಿಟ್ಟಿಂಗ್.
ಹ್ಮ್.
ಅದಕ್ಕೆ ಕುಂತ ನೋಡಪಯೋಗ ಸ ಸ ಸುಮ್ನ.
ಆಯ್ತಾಯಯ್ತು ಎಲ್ಲಾ ನೋಡ್ತೇತೀ ಇವಾಗೇನು ಮತ್ತೆ ಯಾವನ ಮಾಡ್ಕೊಂಡೆ ಇಲ್ಲ ನಿಂದ ಇತಲ್ಲ ಅದೇ ಮಾಡ್ಕೊಂಡೆ.
ಹ ಇಲ್ಲ ಒಂದ್ ಐದ್ ಎಕರ್ ಮಾಡ್ಕೊಂಡ ಅಷ್ಟೇ ಆ ಕಡಕ್.
ಮತ್ತ ಮಾಡ್ಕೊಂಡ್ದಾನೆವಾಗ.
ಹ್ಮ್ ಒಂದ್ ಐದ್ ಎಕ್ರ ಮಾಡ್ಕೊಂಡೀವಿ.
ಹ್ಮ ಹ್ಮ. ಹ್ಮ ನಡತ್ತೊಗೋ ಇವಾಗ ಯಾವವ ನೋಡಿ ಮಳೆಯನ್ ಎಲ್ಲಲ್ಲ ಇವಾಗ ಊರ್ ಕಡೆಗೆ.
ಹ್ಮ್ ಆ ಬಂದದ ಒಂದ್ ಮೊನ್ನೆ ಬಂದದ ಎರಡ್ ಎರಡ್ ಮೂರ್ ದಿವಸ್ ಬಂದಿಲ್ಲ ಅವತ್ತ ಮೂರ್ ದ. ಒಂದಂದನ್ ಬಂದತ್ತ.
ಹ್ಮ್ ಹ್ಮ್
ಅದಕ್ಕೆ ಬಿಟ್ಟಿದ್ದೇವು ಪಟ್ಲಿಂಗಡದು ಮತ್ತೆ ಬರ್ಲೆಲ್ಲಾ ನೀರು ಬಿಟ್ಟು ಪಟ್ಲಿಂಗುಡ ಹಚ್ಚ ಪಟ್ಲಿಂಗುಡಿ ಮುಖಂತ ಮಾಡೀವಿ
ಹ್ಮ್ ಅವ ಯಾರ ಇವಾ ಯಾರಪ್ಪ. ಯಾರ ಹೆಸ್ರ ಬರವಲ್ತಾ ನೋಡ ವಾ ಹ ಭೀಮಣ ಭೀಮಣ ಯಾವ್ದ ಏನ ಆಗದ ಅಂತಲ್ಲ ಅವನಿಗೆ.
ಲನ ಆಗಿಲ್ಲ ಮೊನೆೆ ಹತ್ತ ತಂದಿದ್ನಲ್ಲ.
ಹ್ಮ್ ಹ್ಮ್.
ಆ ಎತ್ತಿಗೆ ಮೊನ್ನೆ ಆ ಮೋರಮ್ದಾಗ ಅದೇನ. ಹ ಒಳ ಕಟ್ಟಕ್ಕೋ ಆ ಟೈಮಿಗೆ ಬುದ್ಧಿ ಬಿಟ್ಟ್ ಕೈಗೆ.
ಹ್ಮ ಹ್ಮ ಹ್ಮ.
ಕೈ ಮುರಿದವನಿಗೆ ಅಷ್ಟ ಮತ್ತೆೇನಾಗಿಲ್ಲ.
ಅದ ಅನಕ್ ಹತ್ತಿದ್ರ ಯಾರಿ ಫೋನ್ ಹಚ್ಚಮ್ಮಂದ್ರ ಯಾರಿ ಗೊತ್ತಿರ್ಲಿಲ್ಲ ಅವ ಹೇಳಿದ. ಯಾರ ರಾಮ್ ಹೇಳಿದ ದಿಗ್ಗಿ ಹೇಳಿಲ್ಲ ನನಗ್ನ ಅಷ್ಟು ಗೊತ್ತಿಲ್ಲಪ್ಪಾ ಅವ್ನಂಗ ಕೇಳ್ಸ ಶಿವಣ ಕೇಳಿ ಯಾವತನ ಎಲ್ಲ ಅಂತ ಅಂದ ಅದಕ್ಕೆ ನಿಂಗ ಅಚ್ಚ
ಹೌದೌದು ಅದಕ್ಕೆಪ್ಪ ಯ ಪ್ರಯತ್ನಲ್ಲ ಆಐತೆ
ಏನ್ ಜಗ ಾನ
ಹ್ಮ್ ಕೈ ಮರ್ದೇನ ಕೋಡ್ ತುಚಿ ಬಿಟ್ಟದ ಅದಾನ
್ಮ ಮುರ್ಧನ್ ಕೈ ಪೂರ
ಹಾ ಮುರುದದ
ಹ್ಮ ಏನಂದ್ರ ಅಂತ ಏನ್ ಅದದ ಹಾಕರನ್
ಹ್ಮ ಸಿಮೆಂಟ್ ಪಾಟ್ ಆಯಕರ್ ಅಂತ
ಹ್ಮ್ ಹ್ಮ್
ತಾರೆ ಮೂರ್ ತಿಂಗ್ ಏನು ಕೆಲ್ಸಲ್ಲ ಏನ ಇಲ್ಲ ನೋಡ ಪತಗನಿ ಇದೆ
ಮತ್ತೆ ಆಯ್ತ್ು ಕೈ ಆದ್ಮೇಲೆ ಮತ್ತತ್ ಇನ್ನೇನ್ ಮಾಡಾಕ್ದ್ದ
ಹ್ಮ್
ಮತ್ತೆ ಹೊಲಮನೆ ಯಾರ್ ನೂಡ್ಕಂತಾರ ನಾವಂತ
ಮತ್ತೆ ಅವರಪ್ಪ ಅಂದ ಹತ್ನ ನೋಡ್ ಕಕಂತ ಮತ್ತೆ ಮಾಡ ಕೋಲಜ ಮಾಡಸ್ತ ಮತ್ತೆ ಮಾಡ
ಏನ್ ಮಾಡ್ತಿವಿ ಮೊದ್ಲೇ ನಾವ ಚ ಮನ್ಷರ್ ಚಲ ಇದ್ರೆ ಅದೆಲ್ಲ ಬಾರತ
ಹ್ಮ ಮತ್ತೆ
ಹ್ಮ್ ಹ್ಮ ಕಡಿಮೆ ಹಂಗ ಏನ ಮತ್ತೆ ಹೋಗ್ಬಕ್ನ್ ದವಾಖಾನೆ
ಹ್ಮ್ ತಿಂಗ್ ತಿಂಗ್ಗಳು ಹೋಗ್ಬೇಕ ಟ್ಯಾಬ್ಲೆಟ್ ಗೂಬ್ಲೆಟ್ ತರಐತೆ
ಹ್ಮ್ ಹ್ಮ್
ಮತ್ತ ಅಲ್ಲ ಉಪನ
ಹ್ಮ ಏನ್ ನೋಡಿ ಎಲ್ಲ ದುಡ್ಕಂತನ ಕತ್ತಗಿ ಏನೇನ್ ಒಂದು ಬರ್ತೆ.
ಹ್ಮ್ ಬರ್ತ್ ಬರ್ತ ಎತ್ ಇರ್ತದಿಲ್ಲ ಅದ ಹೆಂಗ್ ಬಿ ಇರ್ತ ಏನಲ್ಲಮಾಮ
ಏ ನನಗೂ ಒಂದ್ಸಲ ನಂಬುದ್ ಹಂಗೆ ಆಗಿರ್ಲ ಊರಾಗಿದ್ದಾಗ ನಾವು ಎತ್ತುಗಳ ಇದ್ವ ನಂಬುದ್ನ
ಹೌದೌದು
ಮ್ ನು ಎಳ್ ಸಾಂಬತ್ತಿದ ನೋಡಿದಿಲ್ಲ ಅದಕ್ಕ ಅದು ಏನ್ ಗೊತ್ತಾ ಏನೇನು ಬಂದು ನಮ್ಮದಕ್ ಮಾಡತಿ ಗಾಳಿ ಬಂದ ಅಂತಂದು ಅದ ಹೆಂಗ್ ಆಡಕ್ ಆಯತಿ ಒಂದ್ಸಲ.
ದಾಲ
ಹ್ಮ್ ಒದೊಂದ್ಸಲ ಹಂಗ ಆತವ ಏನ್ ಮಾಡಕ್ಕ ಆಗಲ್ಲ.
ಹ್ಮ್
ಯಾವಾಗ ಏನಂತ ಹೇಳಕ್ಕ್ದ
ಆಗಲ್ಲ ಆಗಲ್ಲ ನ್ ಮತ್ತೆ ಊಟ ಆಯ್ತಾ
ಊಟ ಆಯ್ತಪ್ಪಾ ಊಟ ಆಯ್ತು ಕುಂತಿದ್ದ ಸುಮ್ನೆ.
ಹೌದ
ಹ್ಮ್
ನಾ ದಿನ ಆಯೋಡಪ್ಪ ಮೀಿನ ಇದೀವು ಮೋಟ್ರ ಕೊಡ್ಸಕ್ ಬಂದಿವಿನ ನಾನ ನಾವು ಕೋಡ್ಸೀವಿ ಫಿಟ್ಟಿಂಗ್ ಮಾಡಕ ಅದುರ
ಊಟ ಮಾಡ್ಕೊಂಡ್ ಹೋಗ್ಬೇಕಕ್ ಕೆಲ ಮತ್ತ ಟೈಮ್ ಆಗಿಲ್ಲಾ
ಇಲ್ಲ ಅವಾಗ ಬಂದಿವವಿ ಇನ್ನ ಟೈಮ್ ಹೋಗಕ್ಕೆ ಹೋಗ ನೀರ ಅ ಚೋಯತ ಅಂದ್ರ ಮತ್ತೆ ರಾತ್ರಿ ಪಡ್ಲಿಂಗ ಪಡ್ಲಿಂಗ ಹೊಡಕ್ ಬರ್ತ್ ನಮಗೆ ಆ ಕಡೆ
ಹ್ಮ್ ಅದನ್ನು ಕರೆಕ್ಟ್ ಮತ್ತೆ ಆಮೇಲೆ ರಾತ್ರಿ ಕರೆಂಟ್ ಗೆರೆಂಟ್ ಇರಲ್ಲ.
ಹ್ಮ್ ಅದಕ್ಕೆ ಈ ಕರೆಂಟ್ ಇದ್ದಾಗ ನೀರು ಹೊಡಕಂದ್ರೆ ಆಯ್ತು ನಾವು ನಡೀತೆ ಕಡೆ
ಆಯ್ತ್ ಚಲೋ ಮಾಡ್ಸ್ಕೊಂಡ್ ಹೋಗ್ಬಿಡ ಆಐತಿನ ಇನ್ನೊ ಒಂದು ಇನೊ ಒಂದ್ ತಾಸ ಅರ್ಧ ತಾಸ
ಹ ಇನ್ನೊಂದು ಹತ್ತು ಇಪ್ಪತ್ತು ನಿಮಿಷದಾಗ ಆತುದಾ
ಹ್ಮ್ ಹ್ಮ್
ಹ್ಮ ಇನ್ನೊಂದು ಹತ್ತ ಈಪ್ಪತ್ತು ನಿಮಿಷದಾಗ ಆತುದ ಆ ಕಡೆ ಆದ್ರ ಆಯ್ತು ಈಗ ಆಯ್ತ ಅಂದ್ರ ಚಲೋ ಕರೆಂಟ್ ಅವ ಈಗ ಇನಾ ಇನ್ನೊಂದ ಎಡ್ಡ ತಾಸ ನಾಲ್ಕ ಗಂಟೆ ನಾಕುವರೆ ತನಕ ಅಗೆತ ರೋಕ್ ಆಟ ತಗಿ
ಯಾರನ್ ಕರ್ಕೊಂಡ್ ಹೋದೆ ಜಂಬಾಳನ್ ಕರ್ಕೊಂಡ್ ಹೋಗಿದೇನು ಹ ಬಾಳ್ ಮಾಡತನ ಎಲ್ಲ ಫಿಟಿಂಗ್ ಎಲ್ಲ
ಅದ ಅವನೇ ಕರಕೊಂಡ ಬಂದೆ ನೋಡ್ಪ
ಹ್ಮ್ ಎಲ್ಲ ಪಾಡ್ ಮಾಡ್ತನಾ ಎಲ್ಲ ಚಲೋ ಆತುದ
ಇ ಉಪ್ಪಮ ಆಯ್ತು ಯಾರೆಲ್ಲ ಮಾಡಾರ ಮೋಟ್ರ ಗಿಟ್ರಾ
ಮಾಡುವರು ಹಾರ ಮಾಡಿದ್ರನು ಅಷ್ಟ್ ಯಾರ ಮಾಡಲ್ಲ
ಹ್ಮ್
ನನಂಗ್ ಚಲೋ ಮಾಡಲ್ಲ ಯಾರು
ಹೌದೌದು ಅದಕ್ಕೆ ಹತ್ನ ಇಡ್ಕೊ ಬರ್ತ ನೋಡ್ ಗೋಡಿಕೆ ಇಡ್ಕೊ ಅದ ಯಾವ ಮಾಡ್ತ ಏಳಕ್
ಹ್ಮ್ ಹತ್ರ ಇಡ್ಕಳೋದ ಪಾಡು
ಹ್ಮ್ ಅವ ಶಿವರ್ ಮಾಡ್ತಾನ
ಹಾ
ಹಾ ಹಿಂದ ಮುಂದ
ಹ್ಮ್ ಮತ್ತ ಅದ್ರಾಗ ಎಲ್ಲಿ ಗೊತ್ತಾ ಮಾಡ್ತಾರ ಅದಿದ್ರಾಗ ಇದ್ರಾಗ ಅವ ಏನ್ ಗೊತ್ತಾ ಅವ ಮಾಡ್ತಾನಂದ್ರನು ಅದ ಇದು ರೊಕ್ಕ ಗಿಕ್ಕದು ಅದ್ರದದು ಮಾತಾಡ್ತಾನಾವ್
ಹಾ ಅದಿಕ್ಕೆ ಸುಮ್ಮ್ನೆ ಎದ್ಕ್ಕಪ್ಪ ಅಂತ ಹೇಳಿ ಈತ್ನೆ ಕರ್ಕೊಂಡ ಹೋಗಿನ್ ನೋಡ್ ಗೌಡ
ಯಾಕಂದ್ರೆ ಆಯತ ನಮ್ಮತಾನಲ್ಲ ನಾಡಿತುದು
ಕರಕೊಂಡ ಹೋಗಿ ಆಯ್ತುನು
ಹ್ಮ್ ಆಯ್ತ ಆಯ್ತತ್ನ ಕರ್ಕೊಂಡೋಗಿ ಮುಗಸ ಆಕಡೆ ಯಾರಾದ್ರೂನು ನೆಡ್ತದಿ ನಿಂದು ಕೆಲಸ ಆದ್ರ ಸಾಕ ಅನ್ನಾಂಗ ಆಗಿರ
ಹ್ಮ್ ಹ್ಮ್ ಆಯ್ತ್ ಮೊನ್ನೆನೆ ಕೂಡ್ಸ್ಬೇಕಂದ್ವಿ ಮಳೆ ಪಳೆ ಬಂತ
ಹ್ಮ್ ಹ್ಮ್ ಅತ್ತ ಈ ಏಷ್ಟ ಮಂದಿ ಕಾಯಾ ಕಾಯಕತೀರತಾರ್ ಅನಂತೇನ
ಅವನ ಚಲೋ ಮಾಡ್ತನ ಕೆಲಸ
ಹ್ಮ್ಮ್ ಇವಾಗ ಎಲ್ಲಾರ ಹಂಗೆ ಹುಡುಕಾತರ್ಪ ಯಾರ್ ಚಲ ಮಾಡ್ತಾರ ಕೆಲ್ಸ ಅವ್ರನೆೇ
ಹ್ಞೂ ಅದಕ್ಕೆ ಆತ್ತನ ಹಿಡ್ಕೊಂಡ ಬಂದೆ ಕೊಡ ಮತ್ತೆ ಕೋಡ್ಸ ಫಿಟ್ಟಿಂಗ್ ಮಾಡಕತ್ತನಾ
ಹ್ಮ್ ಹ್ಮ್
ಫಿಟಿಂಗ್ ಮಾಡಿದರ ಆಯ್ತು ಮೋಟ್ರ ಅದು ಅದು ಫುಟ್ಬಾಲ್ ಒಂದು ನೀರಾಗ ಓಕತೆ ಅಂದ್ರೆ ಆಯ್ತು ಆ ಕಡೆ
ಮಾಡಿ ಒಮ್ಮಲ್ಲಿ ಹೋಗೋದ ಹೋಗಿರಿ ಆಯ್ತ್ ಮಾಡಿ ಬಂದ್ಬಿಟ್ರಿ ಆ ಕಡೆ ಮೋಟರ್ ಗಿಟ ಚಾಲೋ ಮಾಡಿ ಯಾಕಂದ್ರೆ ಇನೋ ಒಂದು ತಾಸು ಎರಡ ಕರೆಂಟ್ ಇದ್ರ
ಇಲ್ಲ ನಾಲ್ಕು ಗಂಟೆ ನಾಲ್ಕುರಿತಾನ ಇರ್ತೀನಿ ಒಂದ ಎರಡು ತಾಸ ಆದ ಮತ್ತೆ ಆ ಕಡೆ ಲೇಟ್ ಆಗ ಕೊಡ್ತ ನಮ್ಗಏನ ಒಂದ ಎಂಟ ಹತ್ ಮ ಮಾಡಡಿ ತುಂಬಿದ್ರೆ ಸಾಕು ಇನ್ನೊಂದ ಐದ ಆರು ಮಡಿ ಅಕಡೆ ಉಳದರ ನಡೆಯುತ್ತ ನಮಗ್ ಏನ್
ಹ್ಮ್ ನೈಡ್ತ್ ಮತ್ತತ್ ನಾಳಗ್ ಮುಂಜೆ ಚಾಲ್ ಮಾಡ್ಕಕ್
ಹ್
ಏ ಅಲ್ಲ ಇವತ್ತೆಲ್ಲಾ ರೆಡಿ ಮಾಡಿದ ಅಂದ್ರ ಇವತ್ ಆಗಿಲ್ಲಾಂದ್ರರುನು ನಾಳಿಗನಾ ಚಾಲೋ ಮಾಡ್ಕೊಳಕ್ ಬರುತ್ತಲ್ಲ
ಹ್ಮ್ ಆಯ್ತ ಆಯ್ತ ತಗೋಣ ಫುಟ್ಬಾಲ್ ಹಾಕಟ್ಬೇಕಕ್ ಒಳಗ ಹೋಗಿ
ಸರಿ ತಗೋ ಮಾಡ್ತೀನಿ ಆಮೇಲೆ ನಾನೇ
ಹಾ ಆಯ್ತು ಸರಿ ತೊಗೊ